ಟ್ಟ
ಹಾ ಹಲೋ ಆರಾಮಾ ಬಸ್ಸಮ್ಮ
ಆಕ್ಕ
ಆರಾಮದ
ಹ್ಮ್ ಆರಾಮದಿನಕ ನೀ
ನಾ ಆರಾಮ ಇದೀಿ ನೋಡೋ ಮನ್ಯಾಗ ಆರಾಮದಾರ ಎಲ್ಲಾರು
ಹ್ಮ್ ಆರಾಮ್ದಾರ ನೋಡಕ ನಿಮ್ಮ ಮನ್ಯಾಗ
ನಮ್ಮ ಮನಯ ಆರಾಮದಾರವ
ಹೌದಾಕ್ಕ ಏನ್ ಸ್ಕೂಲ್ ಬಿಡ್ತಾ
ಹಾ ಸ್ಕೂಲ್ ಬಿಟ್ಟಿದ್ ನೋಡವ ಈಗ ನಾಲ್ಕವರೆಗ
ಹ್ಮ್ ಹ್ಮ್
ಹ್ಮ್ ಬಿಟ್ಟಿತ್ ಅದೇ ಬಂದ್ ಕುೂತಿೀವಿ ಸ್ವಲ್ಪ್ ಚಾ ಮಾಡಿದ್ವಿ ಇನ್ನ ಈಗ
ಹ್ಮ್
ಚಾ ಕುಡೋದ ಕುೂತವಿ ನೋ ನಿಮ್ದ್ ಆಗೇತಿ ಚಾ ಅದು
ಇನ್ನ ಇಲ್ಲಕ್ಕ ನಾವು ಸೊಪ್ಸೂರ್ಪುರ್ಕ್ ಹೋಗಿದ್ವಿ
ಹೌದಾ
ಹ ಮತ್ತೆ ಹಬ್ಬ್ದಲ್ಲ ಹಬ್ಬಸ್ ಸಂತ ತರಕಂತ ಸುರ್ಪುರ್ ಹೋಗಿದ್ವಿ
ಹ್ಮ್ ಹ್ಮ್ ಹ ಹ್ಮ್ ಹ್ಮ
ಅದೇ ಇವಾಗ ಬಂದು ನಾನು ಕುೂಂತಿದ್ದೆ
ಹೌದಾ ಹ್ಮ ಅಂದ್ರೆ ಜೋರಾದ ಹಬ್ಬ ಅಂಗಾರ
ಹ ಅಷ್ಟೇನಲ್ವಕ್ಕ ಮತ್ತ ಅದೇನು ಮನ್ಯಾಗ ಅದು ಏನ್ ದೇವ್ರಿಗೆ ಅದು ದಟ್ಟಿ ಏನ ಕೊಡ್ತಾರಂತ ಬೆೇಳ್ಕೊಂಡಿದ್ರಂತ
ಹೌದಾ
ಹ್ಮ್ ನ ದಟ್ಟಿ ತಗೊ್ಂಬರಕ್ ಹೋಗಿದ್ವಿ
ಹಾ ಹಾ ಹಾ ಹಾ
ಸಂತಿ ನಿದ್ದಿದ್ದರಾ
ಹ್ಮ್ ಸಂತೆ ಆಗಲ್ಲ ಆತೈತಿನಿ ಊರಾಗ
ತ್ತ ಸಂತಿ ಆದ್ರೆ ಇದು ತಿಂಗಗಳ ಸಂತಿ ವಾರ್ದ ಸಕ್ರೆ ಬೇಳೆ ಎಲ್ಲ ಸಾಲ ತಗೊ ಬಂದ್ಬಿಡ್ತೀವಿ
ಕಿರಾಣಿ ಸಂತೆ ಅಲ್ಲಾ ಅಲ್ಲಿ ತರ್ತ್ರಿ ಕಾಯಿ ಪಲ್ಯ ತರ್ಕ್ರರಿ ಇಲ್ಲ ಊರಾಗೆ ತೋತ್ರಿನಲ್ಲ ಹ್ಮ್ ಹೌದೌದು ಚಲೋ ಮಾಡ್ತಿರ್ೂಡ ಅದೇ ನಮ್ಮೂಊರಗನ್ ನಮ್ಮೂಊರಾಗಿನ್ ಸಂತೆ ಆಗಲ್ಲ ದಿನ ದಿನ ಬರ್ತಿರ್ತ ಇಲ್ಲ ಮನಿ ಮುಂದ್ ಕಾಯಪಲ್ಲಾರ ಏನ್ರ ಮಾರಾಕ ಚಾಮಳ ಅಂತ ಆದ್ ನಮ್ಮ ಊರ್ ಬಳಿ ಅಲ್ಲಿ ಓದ್ತ್ಂತ ನಾವು
ಹ್ಮ್ ಅಕ್ಕ ಮತ್ತ ನಿಮ್ ಮೂರು ದೊಡ್ಡದತನಲ್ಲಾ
ದೊಡದ ಅದ್ ಊರೆಲ್ಲ ರಗ್ಗಡ ದೊಡ್ಡ್ದದ ಮಾರ್ಕೆಟ್ನು ಬಂದಿತ್ ನಮ್ಮ ಊರಿಗೆ ಸರ್ಕಾರ ಕಡೆಯಿಂದಾದ ಮಳಗಿ ಮಾಡ್ಯಾರ ಮಾರ್ಕೆಟ್್ದ ಆದ್ರ ಅದ ಮಾರ್ಕೆಟೇ ಮಾಡಕ್ ಮಾರ್ಕೆಟೇ ಹಚ್ಲಿಲ್ಲ ಬರೇ ಮಳಿಗೆ ಮಾಡಿಕೆ ಬಿಟ್ಟ ಬಿಟ್ರ ಅಟ್ಟೆ ನಮ್ಮ್ ಊರ್ಗೆಲ್ಲಾ ರಗಳಗಳಸ ಸ್ವಲಭ ಬರ್ತಾವ ಯಾರು ಮಾಡಾರಿಲ್ಲ ಮಾಡಲ್ಲ ಅದನ್ನೆಲ್ಲಾ ಟೆಂಡರ್ ತಗೊಂಡು ಊರಿಗೆಂತ ಹೇಳಿ ಒಬ್ಬರು ಮಾಡ್ಬೇಕು ಅಂದ್ರೆ ಎಲ್ಲಾ ಆತಾವ ಎಲ್ಲ ಬ್ಯಾಂಕ್ ಬಂದಿತ್ತು ಮಾರ್ಕೆಟ್ ಬಂದಿತ್ತು ಎಲ್ಲ ಬಂದ ಅವಲ್ಲ ಮುಂದಿನೂರಿಗೆ ಕಳ್ಸ ಬಿಿಡ್ತಾರೆ
ಹ್ಮ್ ಹ್ಮ್
ಕ ತರ ಮಾಡರೋಡು ನಮ್ಮೂರ ಹ್ಮ ಮತ್ತೆನವ ನಿಮ್ಮ್ ಊರ್ ಕಡೆ ಏನೇನ್ ನಡ್ದ ಸಮಾಚಾರ
ಏನಿಲ್ಲ ನೋಡಕ ಅದೇ ಈಗ ಅವಾಗ ಇವಾಗ ಹಬ್ಬ ಅದಲ್ಲ ಅದೇ ಹಬ್ಬದ
ಹಾ ಈಗಲ್ಲ ಎಲ್ಲಾ ಊರಾಗ ಹಬ್ಬದ್ ವಾತಾವರಣನ ಈಗನೇ ಎರಡ್ ದಿನ
ಬೇರೆ ಕಡೆ ಹೋದರೆಲ್ಲ ಇವಾಗ ಊರಿಗೆ ಬಂದಾರ ಬೆಂಗ್ಳೂರು ಹಂಗೆ ದುಡ್ಯಕ್ಕೆ ಹೋದಾರ
ಹ್ಮ್ ಹೌದೌದೌದು
ಒಂತರ ಏನು
ಖುಷಿ ಹ್ಮ್ ಖುಷಿ ಖುಷಿ ಆಗ್ತದ ಬಾಳ ಹಬ್ಬ ಹರಿದಿನ ಬಂದು ಅಂದ್ರ ಮನ್ಷಾಗ ಬಾಳ್ ಖುಷಿ ಆಯತದೆ
ಹ್ಮ್
ದಣ ಬತ ತಾನೇ ಇರ್ತವ ಹಬ್ಬಗಳ ಹಂಗೆ
ಹ್ಮ್ ಹೌದ ಹಂಗೆ ಇವಾಗ ಹಬ್ಬ ಸ್ಟಾರ್ಟ್ ಆದದು ಇವಾಗ ಆ ತುಮಗೆನ ನಾಗರಂಷಿ
ಹ್ಮ್ ಬಂದ ಆಗರಮವಾಸ್ಯೆ ಬಂತಲ್ಲ ಈಗ ಹ್ಮ್ ಅವಾಗೇನು ಹೋಳ್ಗಿ ಮಾಡ್ತೀರನ್ ಮನ್ಯಾಗ ಏನ ಇದ್ರೊಳಗೆ ಊರ್ನ ಒಳಗೆ ಊರ್ನ ಒಳಗಿನೇ ಮಾಡಕ್ ಬರಲ್ ನೋಡವ ನ ನಿಮ ಬರ್ತೆೇ ನಿನಗ ಬರಲ್ಲವ ನಾ ಒಂದಿನನುೂ ಮಾಡಿಲ್ಲ ಮನ್ಯಾಗ ನಿಮ ಮನ ಹೇತ್ರಿ ಆತರ ಸ್ವಲ್ಪ್ ತಿಿನಂಗ ಆತ್ತದ ಮಾಡಂತಾರ ನ ಒಂದ್ ದಿನಾನ ಮಾಡಲ್ಲ ನಮ್ಮ ಮನೆಗ ಇದ್ದಾಗ ಮಮ್ಮಿನೇ ಮಾಡ್ತಿದ್ರು ಅವ್ರೇ ಮಾಡ್ತ ಉಂಡಿವವಿ ನಾವು ಈಗ ಈಗಿದ್ರ ನಮ್ಗ ಏನು ಬರೋದಿಲ್ಲ ಏನಿಲ್ಲ ಅವ್ರ ಅವ್ರ ಇದ್ ಮಾಡ ಅಂತ ನಾವ್ ಮಾಡಕೆ ಬರಲ್ಲ
ಅದೇ ನಕ ಕಡಲಿಬೇಳೆ ಮಾಡಂಗ ಇತ್ತಂಗ ಕಡಲಿಬೇಳೆ ಎಷ್ಟ್ ನೀ ಎಷ್ಟು ತಗೋ ಒ್ ಪಾಕಿಲಾ ಅಂದ್ರೆ ನಿನ್ಗೆ ಎಷ್ಟ್ ಬೇಕು ಅಷ್ಟು ಒಂದು ಕಪ್ಪಿನ ತಗೊಂಡ್ ಒಂದಿಷ್ಟ ಅಂದ್ರೆ ಅ ಮೆತ್ತ ತ್ತಗ ಆಗತಕ್ಕ ಕುದಕೋಬೇಕಾ ಸ್ವಲ್ಪ ನೀ ಅದ್ರ ಒಂದ್ ಸ್ವಲ್ಪ ಜಲ್ದಿ ಕುದಿಬೇಕಂದ್ರೆ ಸ್ವಲ್ಪ ಒಳ್ಳೆಣ್ಣ ಹಾಕಿಬೇಕ ಅದಕ್ಕ ಅಂದ್ರೆ ಜಲ್ದಿ ಕುದಿತಾವ ಬೇಳೆ ಹ ಆಯ್ತಾವ ಹಾ ಸ್ವಲ್ಪ ಒಳ್ಳರಣೆ ಹಾಕಿದ್ರೆ ಸ್ವಲ್ಪ್ ಜಲ್ದಿ ಕುದಿತಾವವು ಆಯ್ತಾ ಅದ ಕುದ್ದಂದು ಒಂದ್ ಸೊಪ್ ಅಂದ್ರೆ ಪಾ ಕಿಲೋ ಆಗಿದ ಅಂದ್ರ ಅದ ಅಷ್ಟೇ ಪಾವು ಕಿಲೋ ಅಷ್ಟೇ ಬೆಲ್ಲ ಹಾಕ್ಬೇಕಾ
ಹಾ ಎಷ್ಟು ಬಳೆ ತೋತತಿವಿ ಅದ್ರಾಗ
ಹಾ ಅದ್ರಷ್ಟು ಬೆಲ್ಲ ಹಾಕ್ಬೇಕು ಅದ್ ಸ್ವಲ್ಪ ಬೆಲ್ಲ ಹಾಕಿ ಾಕಿ ಸ್ವ ಎಲ್ಲದನ್ನ ಕುಟ್ಟಿ ಅದಕ್ಕ ಬೆಳೆ ಇರ್ ಲಾ ಬೇಳೆದಾಗ ಹಾಕಿ ಸ್ವಲ್ಪ ಹೊಲಿಮೈ ಇಟ್ರೆ ಅದೆಲ್ಲಾ ಬೆಲ್ಲ ಕರಿಗ ಹೋಗಯ್ಬಿಡುತ್ತಾ ಹ ನೀ ಏನಾರ ನಿಮ್ಮ ನಿಮ್ಮರ ನಿಮ್ ಮನ್ಯಾಗ ಒಳ್ಳ ಗಿಳ ಇತ್ತಂದ್ರೆ ರೊಬ್ಬ ಅ ಹ ಹಕೋಬಹದಿಲ್ಲ ಮಿಚರ್ ಕ ಹಾತಿದ್ದ ಅ್ರ ಮಿಚರ್ನ್ನ ಹಾಕೋಬಹುದು ಹ ಮತ್ತೆ ಅದಕ್ಕೆ ನೀ ಏನಾರ ಗೋಧಿಟ್ಟಲಿಂದ ಮಾಡ್ತಿದ್ರಲ್ಲ ಅಂದ್ರ ಇಟ್ ಇಲ್ಲಾಂದ್ರೆ ಮಾಡ್ತಿದ್ರ ಅಂದ್ರ ಹಾ ಆದ್ರೆ ಅದ ಮುಂಚೆಕ ಇದು ರುಬ್ಬಕಿತ್ತ ಮುಂಚೆ ಸ್ವಲ್ಪ ಅದು ಇಟ್ಟು ನಾದ್ ಇಟ್ಟಿರ್ಬೇಕಾ ಯಾಕಂದ್ರೆ ಅದ್ ಇಟ್ಟು ಚಂದ ನೆನತ್ ಅಂದ್ರ
ಚಂದ ಬರ್ತ ಮಸ ಮತ್ತತ್ ಅದೇನೋ ಊರಣ ಅಳಸೈತ ಅಂದ್ರೆ ಒಳಗಿನ
ಊ ಊರ್ನ ಅಳ್ಸ ಊರ್ನ ಅಳ್ಸ ಂದ್ರ ಇದು ಇದ್ ಇಟ್ಟಿ ಇರ್ತಲ್ಲ ಇಟ್ಟು ಸ್ವಪ್ ಗಟ್ಟಿ ಇರ್ಬೇಕ
ಹ್ಮ್ ಹ್ಮ್ ಹ್ಮ್
ಅ ಹಊಣ ಗಟ್ಟಿತ್ತ ಅಂದ್ರೆ ಇಟ್ಟು ಸವಪ ಅಳ್ಸಿರ್ಬೇಕಕ್ ಎರಡರ
ಹ ಎಡ್ರ ಒಂದ ಹಾ ಹಂಗಾನ ಅದೇ ಅಂದ್ರೆವು ಅದು ಬಾಳ್ ಬಾಳ್ ಕಿಣದ್ ಮಾಡದು ಬಂದರ್ಿಗೆ ಮಾಡಿದರ್ಗೆ ಬರ್ತಾವ ಬೇರೆದವ್ರು ಗೊತ್ತಿಲ್ಲಾರ ಮಾ ಹೋದ್ರಂದ ಕೆಟ್ಟ ಬಿಡ್ದಾವ ಅಂತ ಅಂತಿರ್ತಾರ್ ಅದ್ಂತ ಅಂದೊ ನ್ ಆಡಕೆ ಹೋಗಲ್ಲ ನೋಡ ಈ ಸತಿ ಟ್ರೈ ಮಾಡಿ ನೋಡ ಅದ್ರಾಗೆ ಹಿಂಗ ಹೂರ್ಣ ಮಾಡ ಅಂಗ ಮಾಡಿ ಅ್ರ ಇಟ್ಟಿನ ಒಳಗ ಇಟ್ಟಕ ಹಿಂಗ ಅದೆಲ್ಲಾ ಮುಚ್ಕೊಂಡ್ಕ ಹಾ ಬೆಳ್ಳೊಣಗೆಿಲ ಅಟ್ಟಿಸ ಬಿಡ್ತಾರಲ್ಲಾ
ಹ್ಮ್ ಬೆಲೇಣ್ಣಂಗ ಇಲ್ಲಾರ ಲಟ್ಸ ಇಲ್ಲ ಕೈಗೆ ಎಣ್ಣೆಚ್ಕೊ ಒಂದ ಕೈಲಾರ ಲಡ್ಸ್ಬಹುದು ಅದನ್ನು ಅವೇ ನೀ್ ನೀವ್ ಹೆಂಗ್ ಮಾಡ್ಕೋ ಹಂಗ ನೀ ದೊಡ್ ಮಾಡ್ಕೋತಿದ್ದ ಅಂದ್ರೆ ದೊಡ್ ಮಾಡ್ಕೋಬಹುದಿಲ್ಲಲ್ಲ ನೀನ್ ಸಣ್ಣ ಮಾಡ್ಕೋ ಇ ಅಂದ್ರೆ ಸಹ ನಾವು ಮಾಡ್ಕೋಬಹದು
ಹ ಹೌದೌದೌದು ಇಲ್ಲೆಲ್ಲಾ ಅಮಾಾಸಿಗೆ ಅಮಾಾಸಿ ಮಾಡ್ತಿರ್ತಾರ ಬಾ ಮಂದಿ ನಾ ನಮ್ಮ ಮಾಮ್ಮಿಯರು ಮಾಡ್ತಾರ ಹೋಳಗಿ ನಮ್ಮ ಮಮ್ಮಿನೇ ಕಳ್ಸ ಬಿಿಡ್ತ ನಾ ಎಲ್ಲಿ ಇಬ್್ರ ಸಲಯಂದ ಮಾಡ್ಯಕ್ ಹೊಲಿಕ್ಕೆ ಗುದ್ದ್ಯಾಡಕ್ ಹೊಗ್ತೇವ ಸುಮ್ಮ ನಾನೇ ಮಾಡಿರ್ತೀನಿ ನಾೇನ್ ನಾ ಕ ಹಾಲ್ಗಿ ಕಳಸನಿ ಉಂಡ್ ಬಿಡ್ರಿ ಅಂದ್ಬಿಡ್ತಾರ
ಹ್ಮ್
ಅದಕಂತ ಹೇಳಿ ನಾ ಮಾಡಕ್ ಹೋಗಲ್ಲ ಸುಮ ಅವಾಗ ಗೊತ್ತಿರ್ಬೇಕ ಎಲ್ಲಾನು ಮಾಡಕ ನ ಎಲ್ಲನ ಬ್ಯರೆ ಕಡೆ ಹೋದ್ವಿ ಮಾಡಿದ್ವಿಂದ್ರೆ ನಮ್ ಬಂದ್ರ್ ನಾ್ ಮಾಡ್ಕೊಂಡ ಊಣಾಕ್ ಬರ್ತದೆ ಹೌದಿಲ್ಲಾ ಹ್ಮ್ ಅದ್ಕಂತ ಹೇಳಿ ಕೇಳಿದೆ ನಾನು
ಇಲ್ಲಕ್ಕ ಕಲ್ತಿರ್ಬೇಕ ಆದ್ರೂ ಮಾಡಿದ್ರ ಅದೇಏನ್ ಅನ್ಸಲ್ಲ ಮತ್ತೆ ಯಾರನ್ ಇತರಲ್ಲಾ ಹೌದ್ಯ ನಂಗ ಯ ಬಿಡತ್ತಾ ಒಂದ್ಸತಿ ನಾವ್ ಮಾಡ್ದಿವವ ಅಂದ್ರ ಗೊತ್ತಾಗಬಿಡ್ತ ನಮ್ಗೆಲ್ಲಾ
ಒಂದೇ ಸರ್ತಿ ಗೋತ್ ಮಾಡ್ಕೊಂಡವಿ ಅಂದ್ರ ಅದ ಅದ್ ಇಡತ ಸಿಕ್ತೆ ಅಂದ್ರ ಆಯ್ತ್ ಮತ್
ಹ್ಮ್ ಅದೇನ್ ಬಿಡ್ ಆ ಕಡೆ ನಂಗಗೆ ಯ್ ಬಿಡ್ತ ಎಲ್ಲ ಮಾಡ್ತಿವಲ್ಲ ಇದೇಏನ್ ಬಿಡು ಎಲ್ಲ ಬರುತ್ತ ನಂಗ
ಚಪಾತಿ ಅದೆಲ್ಲಾ ಮಾಡ್ತೀನಿ ಮತ್ತ ಅದೇ ಒಂದ್ಸಲನು ಟ್ರೈನೇ ಮಾಡಿಿಲ್ಲ ನಾನನ್ ಒಟ್ಟ ನೋಡಮ್ ಈ ನೆಕ್ಸ್ಟ್ ಏನ್ರ ಹಬ್ಬ ಉಣ್ಣಿ ಬಂದ್ರ ನಾನ್ ್ರೈ ಮಾಡ ನೋಡ
ಹ್ಮ್
ಹ್ಮ ಅಷ್ಟೇ ಮಾಡ್ಬೇಕೇಕ್ ನೋಡ್
ಹ್ಮ್ ನಾವು ಶಂಗದೋಳಗೆ ಮತ್ತ ಇವಾಗ ಶಂಗದಂಡಿ
ಹ್ಮ್ ಎಲ್ಲಾ ಮಾಡ್ತಾರಲ್ಲಾ ಹಬ್ಬಕ್
ಹಾ ಕಾರ್ಶಿಕ ಕಡುಗು ಶಂಕರ ಪಾಳ್ಯ ಚೋಡ ಮಾಡೋರ್ ಚೋಡ ಮಾಡಿಡ್ತಾರ
ಹೌದ ಟೀನಾ ಐಟಮ್ಸ್ ಬಾಳ್ ಮಾಡ್ತಾರ ನಮ ಬಾಳ ಇಷ್ಟ ಅವ ಎಲ್ಲಾ ಐಟಮ್ಗಳು ನಮ್ಮ ಮನೆಗಳದವ್ರು ಮಾಡ್ತಾರ ಮಾಡಿ ತಿಂತಾರ
ಹ್ಮ್
ಇವೆಲ್ಲ ತಿನ್ನಕ್ ಬ ಶೇಂಗದೊಳಗೆ ಅಂತ ಮನೆ ಬಾಜು ಅದಾರ ನಾನು ಮಾಡ್ತನಿ ಶೆಂಗದೊಳಗೆ ಅವೆಲ್ಲ ಬತೋ ಅದೆಲ್ಲಾ ಮಾಡ್
ಶಘದೋಳಿ ಬಂದ್ರ ಆ್ತತಿ ಅ ಸೇಮ್ ಹಓಣದೋಳಿ ಶಂದೋಳು ಸೇಮ್ ಇನ್ನ ಶಂಂಗದೊಳಿಗಾರ ಅದರ ಸ್ವಲ್ಪ ತೀಡ ಮತ್ತಗ ಅವು ಶಂ ಹ ಅರಿತದ ಅದು ಒಂದ್ ಸ್ವಲ್ಪ ಸ್ವಲ್ಪ ಇವ ಏನಿಲ್ಲ
ಹೌದಲ್ಲ
ಹ್ಮ್
ಅದೇ ಅದೇ ಆಗೈತ್ ನ ಮಾಡಿನ್ ಶಂಗದೊಳಗಗ್ ರಗಡ ತಿ ವರ್ಷ ವರ್ಷ ಮಾಡ್ತಿರ್ದ್ನಾ ಇದೇ ಹಊಣ ರುಬ್ಕೊಂಡು ಅದಕ್ಕ ಬೆಲ್ಲ ಕಲಿಸಿ ಇಟ್ನ ಅದನ್ನ ಅ್ಕೊಂಡು ಮಾಡ್ತಾರಲ್ಲ ಅದೇ ತರ ಮಾಡ್ಕ ಬರ್ತಾವ ಅದೇನ್ ಕೆಡಲ್ಲ ಏನಿಲ್ಲ ಇದೇ ಊರ್ದ- ಅೊಳಗಿನ ಏನ್ ಆತದೇನೋ ಅಂತೇಳಿ ಅಂಜಿ ಮಾಡಿದ್ದಿಲ್ಲ ನಾನು ಇನ್ ಮೇಾಲ ನೋಡಮ್ಮ ನಾನನ್ ಮಾಡ್ತನಿ
ಹ್ಮ್ ಟ್ರೈ ಮಾಡಕ ಒಂದ್ಸರಿ ಅಂದ್ರೆ ಗೊತ್ತಾಗಬಿಡತ್ತೆ ಅಲ್ಲ
ಹಾ ಒಂದ್ಸರ್ತಿ ಮಾಡಿ ನೋಡಿದಿವವಿ ಅಂದ್ರ ಬಂದ್ಬಿಡ್ತವ ಅವೇನು ನಾವೇ ಅಂಜಿಕೆ ಬಿಡ್ತೀವಲ್ಲಾ ಅದೇ ನಮ್ ಮತ್ ಬರದೇ ಇಲ್ಲ ಅವ್ ಮಾಡಕ್ ಹೋಲಿಲ್ಲ ಅಂದ್ರೆ ಮಾಡಕ ಬರಲ್ಲ ಮಾಡತ್ ಒಂದ್ಸತಿ ಕೆಡ್ಲಿ ಮಾಡ್ಲಿ ಮಾಡಕತಿವ ಅಂದ್ರ ಬರ್ತಾವ ಇಲ್ಲ ಅಂತಂದ್ರ ಇಲ್ಲ ಹಂಗ ಆತದ
ಹ್ಮ್
ಹ್ಮ್
ಅಕ್ಕ ನೀ ಇದು ಬಿ ಎಡ್ ಬಿ ಎಡ್ ಅಡ್ಮಿಷನ್ ಮಾಡಂದು ಏನೇನ್ ಬರುತ್ತಾ ಎಷ್ಟು ವರ್ಷ ಇರುತ್ತೆ ಅದ್ರಾಗ
ಬಿ ಎಡ್ ಎರಡು ವರ್ಷ ಇರ್ತಿ ನೋಡ ಅವ ಗ್ರ ನೀವು ಡಿಗ್ರಿ ಮುಗಿತೈತಲ್ಲಾ ಡಿಗ್ರಿ ಕಂಪ್ ಕಂಪ್ಲೀಟ್ ಆದ್ಮೇಲೆ ಮಾಡದ ಇರ್ತದಲ್ಲಾ ಅದು ಎರಡು ವರ್ಷ ಇರ್ತೈತಿ ಪೂರಾ ಬಿ ಎಡ್
ಮತ್ತ ಮೂರ್ ವರ್ಷ ಇರ್ತ ಅಂದ್ರಲಕ್ಕ
ಇಲ್ಲ ಇನ್ನಾದ್ ಇನ್ನ ಮೂರ್ ವರ್ಷ ಮಾಡಿಲ್ಲ ಅನ್ನಕತ್ತರಿ ಇಲ್ಲಿ ನಮ್ಮ್ೂಊ ಹುಡುಗಿಯರ್ ಹಚ್ಚಿರಲ್ಲ ಬಿ ಎಡ್ ಇಲ್ಲಾ ಯ ಅ ಎರಡೇ ವರ್ಷನ ಐತಿ ನಮ್ದು ಅನಕತರ ಅದೇನು ಡಿಗ್ರಿ ಮಾಡ್ತಾರಲ್ಲಾ ಡಿಗ್ರಿ ಒಳಗ ಏನೋ ಒಂದೆ ಒಂದ್ ವರ್ಷ ಎಕ್ಸ್ಟ್ರಾ ಸೇರ್ಸಿದ್ರ ಅಂದ್ರ ಅಷ್ಟೇ
ಹ್ಮ್
ಡಿಗ್ರಿ ಆಗೆ ಸೇರ್ಸಿ ಮಾಡ್ತಾರ ಅಂತ ಕೇಳ್ತಿದವ ಮತ್ತ ಅದಲ್ ನಾವು ಏನೇನ್ ಮಾಡ್ಯಾರ ಈಗ ನನಗೂ ಅಷ್ಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಬಿ ಎಡ್ ಹೋದ ಹುಡುಗರದ ನಮ್ಮವು ನಮ್ಮ ಮನಿ ಬಾಜು ನಮ್ಮ್ ತಂಗಿಯವ್ರ ಅದ ನಮ್ದ ದೊಡಪ್ಪನ್ ಮಗಳವ್ರು ಅವ್ರ ಎರಡು ವರ್ಷ ಅ್ ಓದಕತ್ತರ ಅದ್ಕನ ಎಡ್ ವರ್ಷದ ನಾ ಓದತ್ನಾಗ ನಾ ಓದಿ ನಾಲ್ಕೈದು ವರ್ಷ ಆಯತು ನಾವವುಓದ್ಾಗ ಎರಡ್ ವರ್ಷನ ಇತ್ತು ಈಗನು ಎರಡು ವರ್ಷ ಐತಿ ಅಂತ ಹೇಳಿದ್ರರು ಅವ್ರು ಅದ ಕನ್ಕತಿ ನಾನು ಎರಡ್ ವರ್ಷನ ಐತಿ ಮೂರ್ ವರ್ಷನ ಇಲ್ಲ
ಅಕ್ಕಮ್ಮತ್ ಇದ್ರಾಗ ಏನೋ ಸಿಟಿ ನೀಟ್ ಎಕ್ಸಾಮ್ ಬರ್ತಾವನು
ಹಾ ಸಿ ಟಿ ಎಕ್ಸಾಮ್ ಟಿ ಟಿ ಇರ್ತಾೈತಿ ಪಫಸ್ಟ್ ಅದ್ ಟಿ ಟಿ ಈಗೆ ಬಿ ಎಡ್ ಎರಡ್ ವರ್ಷ ನಾವು ಮುಗಸ್ಕೊಂಡಿವ ಅಂದ್ರಟ ಟಿ ಎಕ್ಸಾಮ್ ಬರ್ತ ಮದ ಮೊದ್ಲು ಅದು ಟೀಚರ್ರು ಎಲಿಜಿಬಿಲಿಟಿ ಟೆಸ್ಟ್ ಅಂತ ತಗೊಂತಾರೆ ಮೊದ್ಲು ಮಾಡ್ತಾರ ಅದ್ರಾಗ ಇಷ್ಟ್ ಮಾರ್ಕ್ಸ್ ಎಸ್ ಸಿ ಎಸ್ ಟಿಗ ಎಟ್ಟಿದ್ರ ಇದ್ರ ಎಲಿಜಿಬಲ್ ಇರ್ತೈತಿ ಈ ಜನರಲ್ ದವ್ರಿಗೆ ನೈನ್ಟಿ ತಗೊಂಡ್ರ ಎಲಿಜಿಬಲ್ ಆಗ್ತಾರ ಅವರು ಟೀಚರ್ ಸೀಟ್ ಬರಯಕ
ಹ್ಮ್
ಈ ತರ ಇರ್ತಿತ್ ನೋಡ ಅದ್ರದ್ದು
ಅಂದ್ರೆ ಕಾಶ್ಮಗ ಇರ್ತವನು
ಹಾ ಕಾಸ್್ಮ್ಯಾಗ ಅವ್ರರು ಇಷ್ಟ ಇಷ್ಟ ಅಂತ ಹೇಳಿರ್ತದ ಅವ್ರಿಗೆ
ಹಾ ಹಾ
ಹ್ಮ್ ನಮಗ ಎಲ್ಲಾ ಜನ್ರಲ್ದವ್ರಿ ನೈಂಟಿ ತಗೊಂಡ್ರ ಎಲಿಜಿಬಲ್ ಆತರ ಎಸ ಎಷ್ಟಿದಾಗ ಎಂಬತ್ ಮೂರ್ ತಗೊಂಡ್ರಿ ಎಲಿಜಿಬಲ್ ಆಗ್ತಾರ ಅವರು
ಹ್ಮ್
ಈ ತರ ಇರ್ತದ ಟಿ ಇ ಟಿ ಎಲಿಜಿಬಲ್ ಆಯತ ಅಂದ್ರೆ ಮತ್ತತ್ ಯಾವಾಗ ಸಿ ಇಟಿ ಟೀಚರ್ ಪೋಸ್ಟ್ ಕರದರ್ ಅಂದ್ರ ಆಯ್ತತ್ ಅದು ಬರದ ಅದ್ರಾಗ ಪಾಸ್ ಆದ್ರೆ ಆಯ್ತ ನೋಡ್ರ ಟೀಚರ್ ನೌಕ್ರನೇ
ಹ್ಮ್ ಹ್ಮ್ ಮತ್ತ ಅಕ್ಕ ಅದ್ರಾಗ ಎಕ್ಸಾಮ್ ಏನ ಜಾಸ್ತಿ ಬರ್ತಾವಂತಲ್ಲಾ
ಇಲ್ಲ ಸೆಮ್ಮ್ ವೈಸ್ ಇರ್ತಾವ್ ನಾಲ್ಕ್ ಸೆಮ್ಮ್ ಇರ್ತಾವ್ ಎರಡು ವರ್ಷಕ್ಕ ಫಸ್ಟ್ ಸೆಮಿಗೆ ಯರ್ಯಾರು ಸಬ್ಜೆಕ್ಟ್ ಇರ್ತಾವ ಅದಕ ಹೆಚ್ಚಗರಂಗಿಲ್ಲ ಆರು ಅದು ಸೈ ಕಾಲಜಿ ಮತ್ತೆ ಇದು ಪ್ರಾಕ್ಟಿಕಲ್ ಇರ್ತಾವ ಒಂದಿಷ್ಟ್ ಸಬ್ಜೆಕ್ಟ್ ಹ ಪ್ರಾಕ್ಟ ಟಿಕಲ್ ಇರ್ತಾವ ಅದು ಅದೆ ಎಷ್ಟು ಬಿಟ್ರೆ ಮತ್ತೇನಿಲ್ಲ ಇೂ ನಾವ್ ಥೇರಿ ಬರೇ ಸಬ್ಜೆಕ್ಟ್ ಆರೇ ಇರ್ತಾವ
ಹ್ಮ್
ಹ್ಮ್ ಅದ್ರಾಗನು ಬಾಳ್ ಬರ್ಯದ್ ಇರ್ತದ ಅವ ಬಿ ಎಡ್ ಮಾಡ್ಬೇಕಂದ್ರೆ ಬರ್ಯದ ಗಟ್ಟಿ ಇರ್ಬೇಕಕ್ ನೋಡು ಹಕ್ಕ ಹ ಬರ್ಯದಕ್ ಗಟ್ಟಿದ್ರರು ಬೇಡ್ ಮಾಡ್ಬೇಕಕ್ ಬರ್ಯದಕ್ಕ ಮತ್ತತ್ ಸ್ವಪ್ ಟೀಚಿಂಗ್ ಮಾಡಕ ಅಲ್ಲೆಲ್ಲಾ ಬಿ ಎಡ್ ಮಾಡಿದ ಮೇಲೆ ಟೀಚಿಂಗ್ ಮಾಡೋ ಸ್ಕಿಲ್ಸ್ ಹೇಳ್ಕೊಡ್ತಾರ ಬಿಡು ಅವ್ರೇ ಅದನ್ನಸವ ಬರ್ಯೋದಕ್ ಸ್ಟ್ರಾಂಗ್ ಇರ್ಬೇಕು ಬರೋದ್ ಬಾಳ್ ಅಸೈನ್ಮೆಂಟ್ ಗಳು ಬಾಳ್ ಕೊಡ್ತಾರ ಬರಯಾಕ ಮತ್ತೆ ಫೀಲ್ಡ್ಗ್ ಹೋಗ್ಬೇಕ ಕು ಮತ್ತ್ ಲಾಸ್ಟ್ ಸೇಮ್ ಇತ್ತಂದ್ರ ಮತ್ ನಿಮ್ಗ್ ಟ್ರೈನಿಂಗ್ ಕಂತ್ ಬೇರೆ ಸ್ಕೂಲ್ ಗಳಗ್ ಹಾಕ್ತಾರ ಮತ್ ಟೀಚಿಂಗ್ ಮಾಡಕ್. ಹ್ಮ್ ಅದೆಲ್ಲ ಮಾಡ್ ಎಲ್ಲಾ ಅಲ್ಲಿ ಹೋದ್ಮೇಲ ಪೂರಾ ಟೀಚರ್ ಆಗಿ ಹೊರಗ್ ಬರ್ತಿರಿ ನೋಡ್ ನೀವು. ಒಬ್ಬರು ಟೀಚರ್ ಆಗ್ ಏನೇನ್ ಏನ್ ನಾಲೆಜ್ ಬೇಕ್ ಏನ್ ಸ್ಕಿಲ್ಸ್ ಬೇಕಲ್ಲಾ ಅದೆಲ್ಲಾ ಆತೈತ್ ನೋಡ ಅದು.
ಹ್ಮ್ ಹ್ಮ್
ಒಂದ್ ನಿಮಿಷ ಬಸಮ್ಮ ಹೊರಗಿಲ್ ನಿಮ್ಮ್ ಅಣ್ಣ ಕಾರಕತರ ಹಸ್ತ್ ಮತ್ತ.
ಹಾ ಸರಿಯಕ ಆಯ್ತು.